ಹಲೋ ಹೇಗಿದ್ದೀರಾ.
ಚೆನ್ನಾಗಿದ್ದೀರಿ ನೀವ್ ಚೆನ್ನಾಗಿದ್ದೀರಾ
ಹ್ಮ ಕಾಫಿ ಕುಡುದ್ರಾ
ಹ ಕಾಫಿ ಟೀ ಎಲ್ಲ ಕುಡಿಯಲ್ಲ ನಾವು ನಿಮ್ದ ಆಯ್ತಾ
ಹ್ಮ ಆಯ್ತು ಆಯ್ತು ನಾನ ಇವಾಗ ಕಾಫಿ ಕು
ಓ ಹೌದಾ
ಹ ಹಾ ನನ್ಗೆ ಟೀ ಇಷ್ಟಾ
ಹೌದಾ ಏನೋ ತುಂಬಾ ಬೇರೆಯವ್ರದೆಲ್ಲಾ ವಾಯ್ಸ್ ಕೇಳಿಸ್ತಾ ಇದೆ ನೋಡಿ.
ಹೌದು ಇಲ್ ಸ್ವಲ್ಪ ಡಿಸ್ಟರ್ಬ್ ಮಾಡೋರ ತುಂಬಾ ಜನ ಅವ್ರೆ
ಓ ಹೌದಾ
ಹ್ಮ್
ಹ್ಮ
ನಿಲ್ದ ಇಷ್ಟಪ್ಪ ಜನಗಳು ಟ ಮಾಡ್ಕೊಬೇಡಿ ದಯವಿಟ್ಟು ಡಿಸ್ಟರ್ಪನ್ಸ್ ಆಯ್ತ ಡಿಸ್ಟರ್ಬೆನ್ಸ್ ಆಯ್ತು ಸ್ವಲ್ಪ ಮಾತುಗಳು ಸರಿ ಇಲ್ಲ ಇಲ್ಲಿರೋ ಜನಗಳು ಏನೇನ ಮಾತಾಡ್ತಾರೆ
ಹಾ ಹಾ
ಅಯ ಹೇಳ್ಬೇಕಲ್ಲ
ನೀವು ಓದ್ತಾ ಇದ್ದೀರಾ ಮದ್ವೆ ಆಗಿದೀಯಾಾ
ಇಲ್ಲ ಇಲ್ಲ ನಂದು ಮದ್ವೆ ಆಗಿದೆ ಎರಡು ಮಕ್ಕಳ ಇದೆ ಆಲೆ
ಹಾ ಹಾ ನಾನು ಇನ್ನ ಓದತಾ ಇದ್ದೀನಿ
ಹೌದಾ ಸ್ಟೂಡೆಂಟ್
ಹಾ ಹೌದು
ಹ್ಮ್
ಹ್ಮ್
ಹೇಗಿದೆ ಹೇಗಿತ್ತು ಇವತ್ತೆಲ್ಲಾ ಡೇ
ಹ ಇವತ್ತು ಸ್ವಲ್ಪ ಬಿಸಿಲೆಲ್ಲ ತುಂಬಾ ತಿರ್ಗಾಡ್ಬಿಟ್ಟೆ ನನ್ ತಂಗೀರ ಒಬ್ನ್ನ ಅಡ್ಮಿಷನ್ ಮಾಡ್ಸಕ್ ಹೋಗ್ಬೇಕಿತ್ತು
ಹ್ಮ್
ಸೊ ಹಂಗಾಗಿ ಅವ್ರನ್ನ ಕರ್ಕೊಂಡ ಹೋಗಿ ಅಡ್ಮಿಷನ್ ಮಾಡ್ಸಿ ಆಚೆ ಬಂದು ಆಮೇಲೆ ಸ್ವಲ್ಪ ಬಟ್ಟೆ ತಗೊಳೋದಿತ್ತು ತಗೊಂಡ್ವಿ ಆಮೇಲೆ ಅ ಇಲ್ಲೇ ಸ್ವಲ್ಪ ಹೋಟೆಲ್ಗ ಹೋಗಿ ಊಟ ಊಟ ಮಾಡಿ
ಹ್ಮ್
ಬಂದ್ವಿ
ಹ್ಮ್ ಹ್ಮ್ ಹೌದಾ
ಹಾ ಹೌದು
ಹೋಟೆಲ್ ಅಲ್ಲಿ
ಹಾ ಚೆನ್ನಾಗಿತ್ತು ಹ್ಮ್ ನೀವೇಏನ್ ಮಾಡದ್ರಿ ಇವತ್ತೆಲ್ಲಾ
ನಾವು ಇವತ್ತ ಎಲ್ಲಾ ತುಂಬಾ ಚೆನ್ನಾಗಿದ್ದು ಚೆನ್ನಾಗಿತ್ತು ದಿನ ಎಲ್ಲಾ ನಮಗೂ ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು
ಹಾ
ಹ್ಮ ಎ ಫ್ರೆಂಡ್ಸ್ ಎಲ್ಲ ಸಿಕ್ಕುದ್ರು
ಹ್ಮ್
ಅ ಅದೇ ಅವ್ರ ಹತ್ರ ಎಲ್ಲ ಮಾತಾಡಿದ ತುಂಬಾ ಖುಷಿ ಆಯ್ತು ಇವತ್ತೆಲ್ಲಾ ಬೇರೆ ಬೇರೆ ತರ ಹಾ ಬೇರೆ ಆದೆ ನಾವು ಹೇಗೆ ಸ್ಕೂಲ್ ಲೈಫ ಅಲ್ಲೆಲ್ಲಾ ಹೆಂಗೆ ಎಂಜಾಯ್ ಮಾಡುದು ಹಾ ಅದ್ರ ಬಗ್ಗೆ ಎಲ್ಲ ಮಾತ ಮಾತಾಡಿದ್ವಿ
ಹಾ
ಸ್ಕೂಲ್ ಲೈಫ್ ಎಲ್ಲ ಹೆಂಗಿತ್ತು ಎಲ್ಲಾ ಫ್ರೆಂಡ್ಸ್ ಎಲ್ಲಾ ಇಲ್ಲ ಅಂತ ಇವಾಗ ಸ್ವಲ್ಪ ಫೀಲ್ ಮಾಡ್ಕೊತಿದ್ದೀರಾ
ಹ್ಮ್ ಹೌದು ನಮ್ ಸ್ಕೂಲಲ್ಲಿ ಆದ್ರೆ ಎಲ್ಲಾ ನಮ್ ನಮ್ಮವ್ರೇ ಇರ್ತಿದ್ರು ಚೆನ್ನಾಗಿ ಇರ್ತಿತ್ತು ದಿನ ಹೋಗ್ತಿದ್ವಿ ಹೋಮ್ ವರ್ಕ್ ಬರ್ದಿಲ್ಲ ಅಂದ್ರೆ ಭಯ ಆಗ್ತಿತ್ತು ಎಲ್ಲಿ ಏನಾದ್ರು ಕ್ವೆಶ್ಚನ್ ಕೇಳ್ಬಿಡ್ತಾರೋ ಅಂತ ಭಯ ಆಗ್ತಿತ್ತು ಸ್ಕೂಲ್ ಜೀವನ ಎಲ್ಲ ಫುಲ್ ತರ ಭಯ ಭಯದಲ್ಲೇ ಮುಗಿಸ್ಬಿಟ್ವಿ ನಾವು
ಹೌದು ಇವಾಗೆಲ್ಲಾ ಭಯ ಎಲ್ಲ ಇರಲ್ಲ
ಹಾ -ಹೌದು ಇವಾಗ ಕಾಲೇಜಲ್ಲಿ ಯಾವ್ದಕ್ಕೂ ತಲೆೇನೆೇ ಕೆಟ್ಸ್ಕೊಳಲ್ಲ ನಾವು ಬರ್ದಿದ್ರೆ ಅಯೋ ಬರ್ದಿಲ್ಲಾ ಹೋಗ ಅನ್ಕೊಂಡು ಸುಮ್ನೆ ಆಗ್ಬಿಡ್ತೀವಿ ಅದೇ ಸ್ಕೂಲ್ ಅಲ್ಲಿ ಹಿ ಇಲ್ಲ ಎಲ್ಲಿ ಹೊಡಿದು ಬಿಡ್ತಾರೋ ಹೊಡದ ಬಿಡ್ತಾರನ್ನೋ ಭಯಾನೆ ಇರ್ತಿತ್ತು
ಹ್ಮ್ ಹ್ಮ್ ಹೌದು
ನೀವು ತೋದ್ಯ ಎಷ್ಟು ಓದ್ ಮುಗಸಿದ್ರಿ ಮುಗ ಓದ್ ಮುಗಸಿದ್ದಿರಾ
ನಮ್ದು ಪಿ ಯು ಆಗಿದೆ ಪಿಯುವರ್ಗೂ ಅಷ್ಟೇ ಓದಿರೋದು
ಹಾ
ಹ್ಮ್ ಹೇೇ ಇವು ಮುಗಿಸಿ ಇದ ತಕ್ಷಣನೇ ಮದುವೆ ಮಾಡ್ಬಿಟ್ರು
ಯಾಕಷ್ಟ್ ಬೇಗ ಮಾಡ್ಬಿಟ್ರಾ
ಹ್ಮ್ ಬೇಗ ಮದುವೆ ಆಗೋಯ್ತು ಹಂಗಾಗಿ ಹೋದ ಕ್ಕಾಗಿಿಲ್ಲ ನಮ್ಮ ಮಕ್ಳು ಓದ್ತಿದ್ದಾರೆ ಇವಾಗ ಹಾ
ಹ್ಮ್ ನೀವ್ ಓದಕ್ಕಾಗಿಲ್ಲ ಅಂತ ನಿಮ್ಮಕ್ಳು ಚನ್ನಾಗ ಓದಿಸತ
-ಹ್ಮ್ ಹೌದು ನಾವ್ ಓದಕ್ಕ ಆಗಿಲ್ವಲ್ಲಾ ಅದಕ್ಕೆ ನಮ್ಮ ಮಕ್ಕಳನ ಓದಿಸ್ತಾ ಇದ್ದೀನಿ ಹ್ಮ
ಮತ್ತೆ ಇವತ್ತಿನ ದಿನ ಎಲ್ಲ ಚೆನ್ನಾಗಿತ್ತ ನಿಮ್ಗ ಹಂಗಿದ್ರೆ
ಹ್ಮ್
ಇವತ್ತಿನ ದಿನ ಎಲ್ಲಾ ತುಂಬಾ ಚೆನ್ನಾಗಿತ್ತ
ಹಾ ಇವತ್ತಂದು ಒಂದ ದಿನ ತುಂಬಾ ಚೆನ್ನಾಗಿತ್ತು ಅದೇ ಇವತ್ ಸ್ವಲ್ಪ ಚೆನ್ನಾಗಿತ್ತು ಅಣ್ಣದಕ್ಕಿಂತ ಸ್ವಲ್ಪ ಬೋರಿಂಗ್ ಇತ್ತು ಇವತ್ ಬೆಳಗ್ಗೆಯಿಂದ ಸ್ವಲ್ಪ ಕೆಲ್ಸ ಮತ್ತೆ ಹ್ಮ್ ನೀರು ಇವತ್ ನಮ್ಮ್ ಮನೇಲಿ ಸ್ವಲ್ಪ ನೀರ್ ಇರ್ಲಿಲ್ಲ ಮೋಟರು ಕೆಟ್ಟೋಗ್ಬಿಟ್ಟಿತ್ತು ಹಂಗಾಗಿ ಈ ಮೇಲ್ ಟ್ಯಾಂಕ್ ಅಲ್ಲಿ ನೀರ್ ಇರ್ಲಿಲ್ಲ ಹ್ಮ್ ಕೈ ತೊಳಿಯಕ್ಕಾಗಿರ್ಲಿಲ್ಲ ಒಳಗಡೆ ಸಿಂಕಲ್ಲಿ ಎಲ್ಲ ಈಚೆ ಹಾಕೊಂಡಿದ್ದಾಯ್ತು ಅದ್ಕ್ ಏ ಸ್ವಲ್ಪ ಇವಾಗ ಸ್ವಲ್ಪ ಹಿಂಚೆ ಅನ್ಸತು ಮನೇಲಿ
ಓ ಹೌದಾ ಇವಾಗ ನೀರೆಲ್ಲಾ ಬಂತ್
ಇಲ್ಲ ಇನ್ನೊಂದ್ ಸ್ವಲ್ಪ ಸರಿ ಹೋಗಿಲ್ಲ ನೀರ್ ಬರೋವರ್ಗೂ ಸ್ವಲ್ಪ ಹಿಂಸೆ ಅನ್ಸುತ್ತೆ ಹ್ಮ್ ಹ್ಮ್ ಮತ್ತೆ ಹೆಂಗಿತ್ತು ನಿಮ್ ಚಿಕ್ಕ ವಯಸ್ಸಿಂದು ಮೆಮೊರೀಸ್ ಎಲ್ಲಾ ನೆನ್ಪಿದ್ಯಾ ನಿಮ್ಗೆ ಚಿಕ್ಕ ವಯಸ್ಸಲ್ಲೆಲ್ಲಾ ಹೇಗಿದ್ರಿ
ಚಿಕ್ಕ ವಯಸ್ಸಲ್ಲೆಲ್ಲ ತುಂಬಾ ತುಂಟಿ ತರ್ಲೆ ಎಲ್ಲ ಮಾಡ್ತಾ ಇದ್ದೆ ಜಾಸ್ತಿ ಅಷ್ಟೇ ಹು ಅಷ್ಟೇ ಅಷ್ಟೇ ಅಪ್ಪ ಮುನ್ಕಲ್ಲಿ ಒದೆ ತಿಂತಿದ್ದೆ ಬೈಸ್ಕೊತಾ ಇದ್ದೆ ಅಂದ್ರೆ ಚಿಕ್ಕ ವಯ್ಸಲ್ಲಿ ಬುದ್ಧಿ ಕಲೀಲಿ ತ ನೀವು ದೊಡ್ಡೋರ್ ಮತ್ತೆಲ್ಲ ಏನ್ ಹೊಡ್ದಿಲ್ಲ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಬುದ್ಧಿ ಕಲಿಲಿ ಮಕ್ಲ್ ಮಕ್ಕಳು ಅಂತ ಬೈತಿದ್ರು ಹೊಡಿತಿದ್ರು
ಹ್ಮ್
ಅವಾಗ ಕೋತಿ ಚಷ್ಟೆಗಳು ತುಂಬಾ ಜಾಸ್ತಿ ಮಾಡ್ತಾ ಇದೋ ಯಾರ್ದ ಯಾರ್ದು ತೋಟುಕ್ ಕ್ಕೆ ಎಲ್ಲ ಹೋಗಿ ಎಣ್ಣ ಕದ್ದಣೆಲ್ಲ ಕಿತ್ಕೊಂಡ್ ಬಂದ್ಬಿಡ್ತಿದ್ವಿ ನಾವು
ಹಾ
ಕೆ ಅದಲ್ಲ ತಪ್ಪು ಅಂತ ಬೈತಿದ್ರು ಓಡಿತಿದ್ರು ಆಗ್ಬೇಟ್ಟ ಇನ್ನ ಜಾಸ್ತಿ ಸ್ಕೂಲ್ ಅಲ್ಲೇ ಕಳದಿದ್ದು ಜೀವನ ಎಲ್ಲ ಸ್ಕೂಲ್ ಒಂದೇ ಸ್ಕೂಲ್ ಅಲ್ಲೇ ಎಲ್ ಕೆ ಜಿ ಇಂದನೂ ಓದಿದ್ವಿ ಟೆಂತ್ವರ್ಗುನು
ಹ್ಮ್
ಹಂಗಾಗಿ ಸ್ಕೂಲ ಅಅಲ್ಲೇ ಜಾಸ್ತಿ ಮೆಮೊರೀಸ್ಗಳ ನಮ್ಗೆ.
ಹಾ.
ಹ್ಮ್ ಆಮೇಲೆ ಪಿಯುಗುನು ಎಲ್ಲಾ ಒಟ್ಟಿಗೆೆನೆೇ ಒದ್. ಪದ್ವಿ. ಎಲ್ಲಾವ. ಸ್ಕೂಲ್ ಅಲ್ಲಿದಿದ್ದ ಫ್ರೆಂಡ್ಸ್ ಎಲ್ಲಾರು ಒಂದೇ ಕಾಲೇಜ್ ಗೆ ಹೋದ್ವಿ ಪಿಯುಗು ನು. ಅಲ್ಲೂ ಚೆನ್ನಾಗಿತ್. ಒಂಥರಾ ಜೀವನ ಅವರ್ವ್ರೆ ಫ್ರೆಂಡ್ಸಗುಳ್ ಜೊತೆ. ಆಮೇಲೆ ಡಿಗ್ರಿಗ್. ಬಂದಾಗ ಎಲ್ಲ. ದೂರ ಆಗ್ಬಿಟ್ವಿ ಎಲ್ಲಾ ಬೇರೆ ಬೇರೆ ಕಡೆ ಹೋಗ್ಬಿಟ್ಟವಿ. ಪ್ರಾಮಿಸ್ ಸ್ವಲ್ಪ ತುಂಬಾ ಕಷ್ಟ ಆಯ್ತು ಒಬ್. ಒಬ್ಳೆ ಬೇರೆ ಕಡೆ ಸಿಟಿ. ಬೇರೆ ಜನಗಳು. ಒಂದ್ ವರ್ಷ ಕಷ್ಟ ಆಯ್ತ. ಯ್ತು ಆಮೇಲೆ ಆಮೇಲೆ ಎಲ್ಲಾ ಅಲ್ಲೂ ಸ್ವಲ್ಪ. ಫ್ರೆಂಡ್ಸಗಳಾದ್ರೂ ಅಲ್ಲೂ ಎಲ್ಲ ಪರಿಚಯ ಆಯ್ತು ಚೆನ್ನಾಗಿದೆ ಇವಾಗ.
ಹ ಹೌದಾ. ಹ್ಮ್.
ನಿಮ್ದು ನಿಮ್ ಸ್ಕೂಲ್ ಲೈಫ್ ಚೆನ್ನಾಗಿತ್ತಾ.
ಹ್ಮ್ ನಮ್ ಸ್ಕೂಲ್ ಲೈಫು ಚೆನ್ನಾಗಿತ್ತು. ನಮ್ ಸ್ಕೂಲ್ ಲೈಫ್ಲ್ಲಿ. ಅಯ್ಯೋ ನಾವು ಸರಿಯಾಗಿ ಓದ್. ತಾನೆ ಇರಲಿಲ್ಲ. ನಾನುಂಟು. ಬರೀ ನನ ಫ್ರೆಂಡ್ಸ್ ಅದು ಇದು ತೋರ್ಸಿ ತೋರ್ಸಿ ಪಾಸ್ ಮಾಡ್ಸಿಬಿಟ್ರು ನನ್ನಾ.
ಹ ಹೊಯ ಹೌದಾ.
ಜಾಸ್ತಿ ಏನು ನಂಗೆ ಓದಕ್ ಬರ್ತಿರ್ಲಿಲ್ಲ ಬರಿಯಕ್ ಬತಿರ್ಲಿಲ್ಲ. ಅದೇ ನಾ ಫ್ರೆಡ್. ದಾನೇ ಅರ್ದಾ ನಾನ್ ಪಾಸ್ ಆಗಿರೋದು. ಸ್ಕೂಲಲ್ಲೆಲ್ಲಾ ಹಂಗಾಗಿ. ಸ್ಕೂಲ್ ಲೈಫ್ಯೆಲ್ಲಾ ತುಂಬಾ ಚೆನ್ನಾಗಿತ್ತು.
ಹ್ಮ್.
ಹ್ಮ್. ಖುಷಿ ಆಗುತ್ತೆ ಸ್ಕೂಲ್ ಲೈಫ್ ಎಲ್ಲಾ ನೆನ್ಸ್ಕೊಂಡ್ರೆ, ತುಂಬಾ ಇಷ್ಟ ಆಗುತ್ತೆ. ಇವಾಗ ಫ್ರೆಂಡ್ಸ್ ಎಲ್ಲ ಎಲ್ಲೆಲ್ಲಿದ್ದಾರೋ, ಎಲ್ಲೋ ನಮಗೆ ಯಾರು ಬೇಕಾಗಿದ್ದಾರೆ ಅಂತ ಫ್ರೆಂಡ್ಸ್ನ್ನ ಇಟ್ಕೊಂಡಿರ್ತೀವಿ.
ಹ್ಮ್,,
ಮಿಕ್ಕದ್ ಫ್ರೆಂಡ್ಸ್ ಎಲ್ಲ ಎಲ್ಲೆಲ್ಲಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ಎಲ್ಲೆಲ್ಲಿ ಹೋಗಿದ್ದಾರೆ ಅಂತಾನೂ ಗೊತ್ತ ತಾಗಲ. ಹಂಗಾಗಿ ಒಂತರ ಯಾವ್ದಾರೂ ನೆನ್ಸ್ಕೊಂಡಗ ಈಗ ಒಂಥರ ಎಲ್ಲಾ ಮೆಮೊರೀಸ್ ಎಲ್ಲಾ ಚೆನ್ನಾಗಿರುತ್ತೆ. ಓ, ನಾ ಹಂಗಿದ್ವಿ, ಹಿಂಗಿದ್ವಿ ಅಲ್ಲೋಗಿದ್ವಿ ಇಲ್ಲ ಹೋಗಿದ್ವಿ ಎಲ್ಲಾ ನೆನ್ಪಾಗ್ತಾ ಇರುತ್ತೆ. ತ್ತ ಫ್ರೆಂಡ್ಸ್,,, ಗ್ದಲ್ಲ ಮೆಮೋರಿ ಸ ಎಲ್ಲಾ ಒಂದ್ಸರಿ ಬರುತ್ತ ಅವ್ರ ಎಲ್ಲಾ ಒಂದ್ಸ ಸರಿ ಸಿಗ್ಬೇಕಿತ್ತು. ನೋಡ್ ಅಂದ್ರೆ ಎಷ್ಟ್ ಜನ ಫ್ರೆಂಡ್ಸ್ ಇದ್ದಾರೆ ಅನ್ನೋದೇ ಮರ್ತೋಗಿರ್ತಿವಿ ನಾವು. ಮೇನ್ -ಮೇನ್ ಫ್ರೆಂಡ್ಸನೆ ಪ್ಪಿಡ್ತಾರೆ ದೊಡ್ಡ ದೊಡ್ ಸ ನೆನ್ಪೇ ಇರಲ್ಲ ಅವ್ರ್ದು ಯಾಗಾದ್ರು, ಯಾರಾದ್ರರು ಫ್ರೆಂಡ್ ಫೋಟೋ ಹಾಕ್ಬಿಟ್ರೆ, ಆಗ ನಿಧಾನ ನೆನ್ಪಕ್ತಾ ಇರುತ್ತೆ ಹೂ ಇವ್ರು ಇದ್ರಲ್ವಾ ನಮ ಕ್ಲಾಸ್ ಅಲ್ಲಿ, ಇವರು ಇದ್ರಲ್ವಾ, ಒಂತರ ಆಗುತ್ತೆ. ಇವಾಗ ಇನ್ಸ್ಟಾಗ್ರಾಮ್ ಅಂತ, ಮತ್ತೆಲ್ಲ ಬಂದ್ಬಿಟ್ಟು.
ಹ್ಮ್,,
ಅದ್ರಲಿ ಅವರು, ಇವರು ಫೋಟೋ ಆಕ್ತಾ ಇರ್ತಾರಲ್ಲಾ,,
ಹಾ, ಹೌದು...
ಇವಾಗ ಓ ಇವರದಲ್ಲಾ. ಆ ಇವ್ರು ಇದ್ರಲ್ವಾ ಅನಸ್ತಾ ಇರತ್ತ ಇವಾಗ. ನೋಡಿದಾಗ ಹ್ಮು. ಖುಷಿ ಆಗ್ತಾ ಇರುತ್ತ ಎಲ್ಲಾ ನೋಡಿದ್ರೆ.
ಹಾ ನಿಮ್ಗೆ ಇವಾಗ ಮದ್ವೆ ಆಗಿದೆ ಅಲ್ ಅವ ಈಗ್ಲೂ ನೀವು ನಿಮ್ ಫ್ರೆಂಡ್ಸ್ನೆಲ್ಲ ಭೇಟಿ ಆಗ್ತೀರಾ.
ಭೇಟಿ ಆಗ್ತೀವಿ ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲಾ ಅವ್ರು ಯಾವಾಗ್ಲೂ ಹೆಚ್ಚಲ್ಲಿ ಇದ್ದೇ ಇರ್ತಾರೆ.
ಹಾ
ಅದೇ ಅನಸ್ತು ತುಂಬಾ ಫ್ರೆಂಡ್ಸು ಜಾಸ್ತಿ ಕ್ಲೋಸ್ ಆಗಿರ್ತಾರಲ್ಲ ಅವರ ಅವಾಗಿಂದ ಇರೋರು ಅವ್ರ ಅಂಗೆ ಟೆಚ್ಚಲ್ಲೇ ಇದ್ದಾರೆ. ತೀರ ದೂರು ಹೋರಟೋಗಿರೋ ಫ್ರೆಂಡ್ಸ್ಗಳ ಯಾರು ಇಲ್ಲ ಅಷ್ಟಾಗಿ. ಇರೋರು ಒಬ್ರು ಟೆಚ್ಚಲ್ಲಿ ಇರ್ತಾರೆ ಹ್ಮು. ಅಸ್ ಏನೋ ಒಂದು. ಸ್ಕೂಲ್ ಲೈಫು ಸ್ಕೂಲ್ ಲೈಫೇ ಅದ ಯಾವತ್ತು ಮರೆಯಕ್ ಆಗಾದೆಯಿರೋವಂತ್ ತಲೈ ಹೌದು ಚೆನ್ನಾಗಿರುತ್ತೆ ಹ್ಮು. ಮತ್ತೆ
ಮತ್ತೆ ಮಧ್ಯಾಹ್ನ ಊಟ ಏನ್ ಮಾಡದ್ರಿ.
ಮಧ್ಯಾಹ್ನ ಊಟ ಬೇಳೆ ಸಾಂಬಾರ ಮಾಡಿದ್ದೆ.
ಹಾ
ಬೇಳೆ ಸಾಂಬಾರ್ ಮಾಡ್ಬಿಟ್ಟು ಅನ್ನ ಮಾಡಿದ್ದ ತ್ತೇ ಅದೇ ಆಯ್ತು ಮಜ್ ಮಧ್ಯಾಹ್ನ ಊಟ ಈಗ ರಾತ್ರಿಗೆ ಅದೇ ಇದೆ. ಮುದ್ದೆ ಮಾಡ್ಬೇಕಷ್ ತ್ತೇ ಮುದ್ದೆ ಮಾಡದ್ರೆ ಹ್ಮು. ರಾತ್ರಿಗೆ ಊಟ ಫಿನಿಶ್ ಆಗುತ್ತೆ.
ಹಾ ಬೆಳಗ್ಗೆ ನಾಷ್ಟ.
ಬೆಳಗ್ಗೆ ನಾಷ್ಟ ಏನಾದ್ರು ಮಾಡ್ಬೇಕು. ಇನ್ನ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ನಾಷ್ಟದ ಬಗ್ಗೆ ನೈಟ್ ಇಟ್ಟು ಮಲ್ ಅಳುವಾಗ ಏನಾದ್ರೂ ಯೋಚನೆ ಮಾಡ್ಕೊಂಡ್ ಮಲಕೊಬೇಕು. ಬೆಳಿಗ್ಗೆ ತಿಂಡಿದೆ ಒಂದುಷ್ಟು. ಆಗ್ಬಿಟ್ಟಿರುತ್ತೆ.
ಹಾ, ಹೌದೌದು. ಹೌದು.,
ಹ್ಮ್.,
ಹತಾರೋ ಅನ್ನೋ ಚಿಂತೆ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋ ಚಿಂತೆ.
ಹೌದು. ಎಲ್ಲರ ಹ ನು ಚಿಂತೆ. ಏನು ಮಾಡಕ್ಕಾಗಲ್ಲ. ಹ್ಮ್, ಹ್ಮ್ ಮತ್ತೆ ಕಾಫಿ, ಟೀ ಏನು ಆಯ್ತಾ.
ಇಲ್ಲ, ಇಲ್ಲ ಅವೆಲ್ಲ ನಾವೇನು ಕುಡಿಯಲ್ಲ ಅಭ್ಯಾಸ ಇಲ್ಲ.
ಹೌದಾ...
ನೀವು ಕಾಫಿ ಜಾಸ್ತಿ ಚಾ, ಟಿ ಜಾಸ್ತಿ ಇಷ್ಟಾನ ನಿಮ್ಗೆ.,
ನಾವು ಎರಡುಕುಡಿತೀವಿ ಒಟ್ನಲ್ಲಿ ಒನ್ ಟೈಮ್ ಎರಡ್ ಟೈಮ್ ಇರ್ಲೇಬೇಕು. -ಇಲ್ಲ ಅಂದ್ರೆ ನಮ್ಗೂ ಈ ಮನೆ ಟೆನ್ಕ್ಷನ್ ಅಲ್ಲಿ ಸ್ವಲ್ಪ ಆ ಟೆನ್ಅಲ್ಲಿ. ಟೆನ್ಕ್ಷನ್ ಅಲ್ಲಿ ಟೆನ್ಷನ್ ಆಗ್ಬು ಹ.
ಹ್ಮೂ, ಹಂಗೆ.
ಹಂಗಾಗಿ ಎಲ್ಲಾರೂ ಇರಲೇಬೇಕು. ಹೊಲ್. ಬೆಳಗ್ಗೆ ಎದ್ ತಕ್ಷಣ ಕಾಫಿ ಇರ್ಲೇಬೇಕು. ಸಂಜೆ ಒತ್ತಿಗೂಇರ್ಲೇಬೇಕು. ಹ್ಮ್, ತುಂಬಾ ಖುಷಿ ಆಯ್ತು ನಿಮ್ಮ್ ಹತ್ರ ಮಾತಾಡಿ ನನ್ಗೆ.
ಹಾ, ನಮ್ಗೂ ಅಷ್ಟೆ ಹಾ...
ಮಕ್ಕಳನ ಸ್ಕೂಲಿಂದ ಕರ್ಕೊಂಬರಕ ಹೋಗ
ಹಾ, ಸರಿ -ಸರಿ ಆಯ್ತು ಮತ್ತೆ ಏನಾದ್ರು ಮಾತಾಡಣಂಗಿದ್ರೆ. ಹಾ, ಸರಿ ಸರಿ... ಹ.